ಹುಂ.
ನನ್ನಿಂದ ಬರ್ತಲ್ರರಿ ಸರ್ ಕಾಲ್ ನಿಮ್ಗೆ.
ಯಾಕೆ ಏನಾಯ್ತು.
ಇಲ್ಲ ನಮ್ಮಿಂದ ಫೋ ಹಾ ಇವಾಗ ಬಂದೆ ನಿಮ್ಮಿಂದ ಬರ್ತಾಲ್ಲ.
ಹೌದೌದು ಮೋಸ್ಟ್ಲಿ ಅದ ಏನಾಗಿರ್ಬೋದು ಬಿಡಿ ಹೋಗ್ಲಿ. ಅದು ಮೊನ್ನೆ ನಿಮ್ಮ ಊರಾಗ್ ಏನೋ ಜಗಳ ಐತೆ ಅಂತ ಕೇಳ್ಪಟ್ಟೆ. ಏನ್ಸಾರ್ ಏನು.
ಯಾವಾಗ ಬೇಕಂತ ಕಾಲ್ ಕಟ್ ಮಾಡೇನಂತ ತೊಕೊಂಡಿ ಈಗ ಮತ್ತ.
ಮಯ ಇಲ್ಲಪಾ ಇಲ್ಲ ಇಲ್ಲ ಹಂಗೇನ ಇಲ್ಲ ನಮ್ದೆಲ್ಲ ಬ್ರಾಡ್ ಮೈಂಡ್ ಇದೆ ಹಂಗೇನಿಲ್ಲ.
ಹೌದೌದು ಕೆಲಬ್ರು ಹಂಗೆ ತಿಳ್ಬೇಕಂದ್ರೆ ಅದಕ್ಕೆ ಅಂತೀನಿ.
ಏ ಇಲ್ಲ ಇಲ್ಲ ಇಲ್ಲ ಅದು ಒಂದೇ ಜೀರ ಆಗಿದೆ ನಾನ್ ಮೂರ್ ಸಾರಿ ಕಾಲ್ ಮಾಡಿದ್ದೀನಿ ಆಲ್ರೆಡಿ ಒಂದೇ ಜೀರ ಆಗಿದೆ ಅಷ್ಟೇ.
ಹೌದಾ ಮೂರ್ ಸಲ ಮೂರ್ ಸಲ ಜೀರ ಆಗತ್ತ ಅಂದ್ರೆ ಅದ ಏನಾದ ದೋಷ ಇರ್ಬೋದ ಅಂತ ಅರ್ಥ.
ಇಲ್ಲ ಇಲ್ಲ ಅಂದೆ ಸರಿ ಆಗಿತ್ತು ಅದು ಅಲ್ ಬಿಡಿ ಮೊನ್ನೆ ಏನ ಜಗಳ ಆಯಿತ್ತು ಅಂತ ಕೇಳ್ಪಟ್ಟಿ ನಿಮ್ ಊರಲ್ಲಿ.
ಹಾ ಅದೇ ಮೊದ್ಲು ಜಗಳಾಗಿತ್ತಲ್ಲಾ.
ಹಾಂ
ಜಗಳ ಆಗಣ ಮತ್ ಇವ್ರು ಅವ್ರು ಇವ್ರು ರೆಚ್ಚಿಗೆದಬಿಟ್ರ ಮತ್ತೆ ಹೆಂಗೆ ಕೇಸ್ ಇದ್ದ್ರನ ಅರ್ವಿಲ್ಲ ಇವ್ರಿಗೆ ಮತ್ತೆ.
ಯಾರಿಗೆ.
ನಮ್ಮಂದಿಗೆ ಅವ್ರ ಮುಂದಿಗೆ.
ಹೌದೌದು ಹೋದ್ ವರ್ಷ ಇದೆ ಅದು ಆಲ್ರೆಡಿ.
ಹಾ ಯಾಕಂದ್ರೆ ಅವ್ರಲ್ಲಿ ಒಂದ್ ಇಪ್ಪತ್ತು ಜನ ನಮ್ಮಲ್ಲಿ ಒಂದ್ ಇಪ್ಪತ್ ಜನ ಕೇಸ ಆಗಿತ್ತು.
ಇನ್ನ ರನ್ನಿಂಗ ಅದ ಕೇಸು.
ಹಾ ರನ್ನಿಂಗ್ ಇದೆ ಬಟ್ ಅಷ್ಟಾದ್ರ ಬುದ್ದಿ ಇಲ್ಲ ಯುವಾಗ.
ಹೌದು.
ಹೌದು ಡಿ ಜೆ ದು ಆತರ ಆಯ್ತು ಮತ್ತ ಏನೋ ಅದ ಇದ ದೃಷ್ಟಿಯಿಂದ ಮುಂದೆ ಆಗ್ಬೋದು ಏನೋ. ಸಂಭ ಇರ್ಬೋದು ಮೋರಾಮದಲ್ಲಿ.
ಆ ದೇಶ ಹೊಡಿಸಿದಿದ್ದಾರೆ ಗಳು ಏನ್ ಮಾಡಕ್ಕ ಆಗಲ್ಲ ನೋಡೋಣ ಕಾದ ನೋಡೋಣ ಎಲ್ಲೆಲ್ಲಿಗ್ ಬಂದ್ ಮುಟ್ಟುತಂತ್.
ಹೌದ್ ಏನ್ ಮಾಡಕ್ ಆಗಲ್ಲ ಅದು ಆ ಡಿ ಸಿ ಯಿಂದ ಆಡ್ರ ಆಯ್ತ ಅಂದ್ರ.
ಇದು ಹೋದ್ರ ವರ್ಸೆ ಮೊನ್ನೆ ಮತ್ತೆ ಜಗಳ ಅದ್ವಲ್ಲ ವಾಡಿ ಸರ್ ಮನೆ ಮೇಲೆ.
ಹಾ ಹೌದೌದು ಅದು ಮೋರಮ ಆದ್ಮೇಲೆ ಆಯ್ತದ.
ಹ ಅದೇ ಮೋರಮ್ಮ ಇದ್ಮಾಲತಲ್ಲ ಆದ್ರ ಸೇಡ್ ಇವಾಗ ನಾಳೆ.
ಹೌದೌದು.
ಮತ್ತ ಅದನ್ನು ಕೂಡ ಪೊಲೀಸ್ ಸ್ಟೇಷನ್ ತನ ಹೋಯ್ತಾಲ್ಲಂ ಮ್ಯಾಟ್ರ.
ಪೋಲೀಸ್ ಸ್ಟೇಷನ್ ಯಾವ್ದು.
ಮನೆ ವಾಡೇಶ್ನ ಬಲಿ ಮೇಲೆ ಆದದ್ದು ಹೋಗೇ ಎಲ್ಲ ರಜಾ ಬಸಪ್ಪ ಅವ್ರಿಗೆ ಒಡ್ಡಿದ್ದು.
ರಜತ್ ಬಸಪ್ಪ್ಗ
ಹಾ ಮತ್ ಅಲ್ಲಿ ಏನ ಹಾಕ ಮನೆ ಮನೆ ತನ ಬಂದ್ ಒಡ್ಡರಂತ ಅಂತ ತಿಲ್ಲಿ.
ಹಾ ಹೌದೌದು ಅಲ್ಲಿ ಆಗಿತ್ತು ಜಗಳ ಅದು.
ಚೌಕಿಗಾಗಿತ್ತು ಅಂತಂದಿರಲ್ಲ ಅದೇ. ಆ ಒಂದ್ ಮ್ಯಾಟ್ರ ಇಲ್ಲಿ ಸಿಕ್ಕರೆ ಸಿಗ್ಬೋದು ಮತ್ತೆ ಬ್ರ ಬಿಳ್ಬೋದು ಈ ಸರಿ. ಜಗಲ ಅದೇ ಎಡುಕೊಂಡೊಂಡು ಅದ್ರಾಗ ಜಾಸ್ತಿ ಓವರ್ ಆಗ ಆಡಿದ್ರ ಮತ್ರತ್ ಸರಿ ಸರಿ
ದೊಡ್ಡವ್ರನ ಹೇಳ್ತಾರ ಮತ್ತೆ ಎಲ್ಲ ಬಿಸಿರಕ್ತ ಇದ್ದಿವ ಏನ ಮಾಡ್ತಾವ ಸುಮ್ ಜಗಳ ಜಗಳ ಅಂತ
ಹ್ಮ ನಾಲೇಜ ಇಲ್ಯಾ ಅವಕ ನಾಲೇಜ ಇದರ ಹೀಗ ಯಾಕ ಆಗುತ್ತ ಕೇಸು ಕಾನೂನು ಕೋರ್ಟ ಸುತ್ತಾಡ್ದ ಗೊತ್ತಾಗಿರೋದು ದುಡಿತಿರ್ತಾವ
ಕೆಲೊಬ್ರಗೂ ಸಿ ಇದು ಕಾನಡ ಬಗ್ಗೆ ಗೊತ್ತಿದ್ರ ನೋತಾವ
ನಾಲೇಜ್ ಅಲ್ರೀ ನಾಲೆಜ್ ಇದ್ರೆ ಹಿಂಗಗೆ ಯಾಕಾಗತ್ತೆ ಮನುಷ್ಯನಿಗೆ ನಾಲೆಜ್ ಇದ್ರ ನಾವು ನಮ್ಮ್ ಮನೆ
ಮಾಡ್ಬೇಕು ಅಂತ
ಊರ ಹೆಂಗ ಇರ್ಬೇಕು ಮುಂದೆವಾಗ ಸಮಾಜದಲ್ಲಿ ಅಂತ ಅನ್ಸುತ್ತೆ ನಾಲೇಜ ಇದಾರೆ ಯಾರು ಮೋಸ ಹ ಹೇಗತಾರ ಯಾರು ಆಡಲ್ಲ
ನಾ ಜೊತೆರ್ ಯಾರ ಮುಂದ್ಗಡೆನೆ ಬರಲಾ ಜಗಳಂದ್ರ.
ನೋಡಿ ಫಾರ್ ಎಕ್ಸಾಂಪಲ್ ನೀವೇ ಆಡ್ತೀರ ನೀ ಎಂದ ಆಡೋಲ್ಲ ಸುಮನೆ ಆಚೆ ನಿಂತ ಕಡೆ ಬಂದಿರ್ ಯಾಕಂದ್ರೆ ನಿ ಮೇತದೆ.
ಹಾ.
ಅವ್ರ ಮ್ಯಾಲ ಇದ ಅದಕ್ಕೆ ಹೇಳ್ತಾರೆ ಅಲ್ಲೇ ಹಲೆೇ ಬಿಳಳ್ಳಿ ಅದಲ್ರರಿ. ಕಲ್ಚರಲ್ ಆಕ್ಟ ಬಾಗ್ತಾರ ಅದು ಪ್ರಶ್ನೆ ಬೇರೆ ಜಗಳ ಯಾಕಾ ಆಡ್ಬೇಕ ಹೇಳ
ಹೌದೌದು ಈಗ ಯಾಕಂದ್ರೆ ಆ ಜಗಳ
ದೇವ್ರಂದ ಹಬ್ಬ ಮನೆ ಅದು ಗೊತ್ತ ಇಲ್ಲಿ ಕಾಡ ಪ್ರಶ್ನೆ ಅದೆ
ಹ ಈ ಈ ತರ ಪತ್ರ ಬಂದಾಗರು ಮತ್ತೆ ಜಗಳ ಐತೆ ಅಂದ್ರೆ ಮುಂದಿನ ವರ್ಷ ದೇವ್ರು ಕೂಡ ಹೋಗೋದಿಲ್ಲ ಶಾಂಪ್ರೂರಕ್ಕ
ಏ ಹೋಗೋದಿಲ್ಲ ಹೋಗೋದಿಲ್ಲ ಯಾಕಂದ್ರೆ ಈಗ ನೋಡು ಈಗ ಡಿ ಸಿ ಆರ್ಡರ್ ಅಂದ್ರೆ ಸುಮ್ಮನೆ ಆಗಲ್ಲ ಮೈಂಟೈನ್ ಮಾಡ್ತಿರ್ತಾರೆ ಅವರು ಅದನ್ನ ಮೀರಿ ಮತ್ತ ಜಗಳ ಆಯ್ತ ಅಂದ್ರೆ
ಅದ ಏನ್ ಮಾಡಕ್ಕ ಆಗಲ್ಲ
ಮುಂದೆ ಸರಿ ಹೆಂಗಗತ್ತ ಅಂದ್ರೆ ನಿಮ್ಗೆ ಯವ್ರು ಇಲ್ಲಯರಪ್ಪಾ ಅಂತ ಅನ್ಬೇಕಗುತ್ತ ಮಕ್ತ
ಹಾ ಅಷ್ಟೇ
ಅದು ಮತ್ತ ವಲ್ ಸಪೋರ್ಟ್ ಕೊಡ್ಬೇಕತ್ ಹಾ ಈ ಸರಿ ನೋಟಿಸ ಬದಲ್ಲ ನೋಟಿಸ ಬಂದಾಗ ಏನ್ ಮಾಡ್ಬೇಕು ಸ್ಲ್ಪ ಸ್ಮೂತ್ ಆಗಿ ಮೈಂಟೈನ್ ಮಾಡ್ಬೇಕ ಈ ಸರಿ
ಹಾ ಆಯ್ತತ್ ಜಗಳ ಇರ್ದಂಗ ಒಂದ್ ಆಯ್ತ ಅಂದ್ರೆ ಏನು ಸ್ವಲ್ಪ ಜಿಲ್ಲಾಧಿಕಾರಿಗಳು ಮುನ್ಸೂಚನೆ ಕ್ರಮಗಳುಗ ನೋಡ್ಕೊಂಡ್ರ ಅಂತ ಅರ್ಥ ಮತ್ತ ಏನ ಇದ್ರಕನ ಮಾಡಿ ಡಾಬ
ಮುಮ್ಮಿನ ಸರಿ ಏನ್ ಮಾಡ್ತಾರಾ ಇಲ್ಲಿ ಇರ್ತಕ್ಕಂಥ ಸ್ಥಳೀಯ ಅಧಿಕಾರಿಗಳು ರಿಪೋರ್ಟ್ ಮಾಡ್ತಾರ ಮೇಲೆ ಈ ವರ್ಷ ಚೆನ್ನಾಗಗಿದ್ರೆ ವರ್ಷ ಈಗ ಅಂತವೆಲ್ಲ ಬುಟ್ಟಿ ಎಲ್ರೂ ಭಾಗವಹಿಸಿ ತಾವೆಲ್ರೂ ವೈವಿಧ್ಯತ ಮೇ ಮಾಡ್ಲಾತಾರೆ ಅಂತ ಮೇ ಪಾಟ್ ಮಾಡ್ತಾರಾ ಮುಂದಿನ ಸರಿ ಯ್ದ ಯಾವ್ದೇ ರೀತಿಯಾದಂತ ಗಲಾಟೆ ಆಗಲ್ಲ ಅಂತ ಅವರು ಆದೇಶ ಕೊಡ್ತಾರೆ ಹಂಗಗೆ ಅನುಮತಿ ಕೊಡ್ತಾರೆ ಮಾಡ್ಕ್ಕೆ
ಹೌದು ಮತ್ತೆ ಈ ಸಲನ ಆಯ್ತಂದ್ರೆ ಅದು ಏನ್ ಮಾಡಕ್ ಆಗಲ್ಲ ಅದು
ಈ ಸರ್ ಆಯ ಮತ್ತೆ ಇ್ರದ್ದ ಸ್ವಲ್ಪ ಜಾಸ್ತಿ ಏಲ್ಲ ಅ್ರ ಪೂರ ನಿಷೇಧೇರ್ ಬಿರ ಅಂತ ಐಕೋ ಆಟ ತಗ್ಬ ಬಿಡ್ತರ ಮುಗು ಹೋಗುತ್ತೆ
ಪಾಲಿಸ್ಲಿ ಅಂದ್ರೆ ಏನ್ ಮಾಡಕ್ ಆಗಲ್ಲ ಅವರು
ಹಾ ಇವಾಗ ನೋಡಿ ಇವಾಗ ಬಿ ಸಿ ಆರ್ಡ್ರ ಆಗಿದೆ ಏನೋ ನಡಿತೈತಿ ಮುಂದ ಆಮ್ಯಾಗ ಅದ್ ಬಿಟ್ಟು ಸಿ ಎ ಮಾಡ್ರ ಆಯ್ತಿ ಅಂದ್ರೆ ಏನ್ ಮಾಡಕ ಆಗಲ್ಲ ಇಲ್ಲ ಸುಪ್ರೀಂ ಹ ಹೈಕೋರ್ಟ್ ಆರ್ಡ್ರಐತ ಏನ್ ಮಾಡಕ್ಕಾಗಲ್ಲ
ಓ ಅಲ್ಲಿ ತಗ ಹೋದ್ ಹೋಗಬದನ್ರಿ ಇದು
ಹೋಗ್ತದೆ ರೀ ಯಕಂದ್ರೆರ ಮೇಲೆ ರಿಪೋಟ್ ಮಾಡ ಬಿಡ್ತಾರಾ ನಮ್ ಮಾತು ಕೇಳಲ್ಲ ಕೂಡ ಮೀರಿ ಜಿಲ್ಲಾಡಳಿತನ ಮೀರಿ ಹೆಂಗ್ ಮಾಡ್ಲತಾರ ಅಂತಂದ್ರೆ ಮೇಲೆ ಹೋಗ್ತದೆ ವಿಷಯ
ಇದು ಅಬ್ಬಾನೇ ಆಚರಣೆನ ಬಂದ್ ಮಾಡಟ್ಟಿ ಬಿಡ್ತಾರ ಆ ಕಡೆ
ಬಂದ್ ಮಾಡ್ತಾರೆ ಬಂದ್ ಮಾಡ್ತಾರೆ ಇ ಒಂದು ಪ್ರದೇಶದಿಂದ ಇಡೀ ನಮ್ ಸುತ್ತಮುತ್ತಲ ಎಲ್ಲಾ ಪ್ರದೇಶದ ಬಂದ್ ಮಾಡದಂತ ಚಾನ್ಸಸ್ ಅದೆ
ಯಾಕಂದ್ರೆ ಹೋದ್ ವರ್ಷ ಇಲ್ಲಿ ಅದರ್ ಬೆಲೇ ಆಯ್ತಲ್ರರಿ ಹಳೆ ಸಾಗರಲ್ಲಿ
ಏನಾಗಿ ಹಳೆ ಸಗರದಲ್ಲಿ ಯಾವತರ ಜಗಳಂದ್ರೆ
ಏ ಕಲ್ಲು ತೂರಾಟತಿರಲ್ಲಿ
ಹೌದಾ
ಹಾ ಮತ್ತೆ ಅದ್ರ ಸಲುವಾಗಿ ಅದ ಹಳ್ಳಿ ಸಗರದಲ್ಲಿ ಹೋಗ್ಲಾರದಾಗ ಮಾಡಿದರಲ್
ಹೌದ ಅಲ್ಲ ಯಾರ ಯಾರ್ಯಾರಿಗೆ ಆಗಿತ್ತು ಜಗಳ
ಅದು ನಮ್ಮಂದಿಗೆ ಏನಪ್ಪ ನಮ್ಮ ಮಂದಿ ನಮ್ಮದಿಗೆ ನಮ್ಮಂದಿ ಬೇಡ್ರ ಮಂದಿ ಏನ ಆಗಿತ್ತು ಅದು ಅದನು
ಓ ಹಿಂಗ
ಹಾ
ಸರಿ ಸರಿ ಆದ್ರ ಆಗಿರ್ಬೋದು ಇದೇನ್ ದೊಡ್ಡ ಮಟ್ರ ಅಲ್ಲಲ್ಲ ಸುಮ್ ಸುಮ್ನೆ ಯಾವಾರ ಯಾರು ಎಷ್ಟೊಂದು ಕಾಲ ಅವನ ಕಾಲ ಇತ್ತು ಹೋದ್ರೆ ಜಗಳ ನಿಂತು ಬಿಡ್ತಾರೆ ಇದು ಹಬ್ಬ ಅನ್ನೋದ್ ಹೆಂಗಾಗಿತ್ತ ಅಂದ್ರೆ ಒಂದು ವೇದಿಕೆ ಆಗೈತಿ ಜಗಳ ಆಡ್ಲಿಕ್ಕೆ
ಹ ಇವಾಗ ನೋಡ್ರಿ ನಾನೇ ಹೋದ್ ವರ್ಷ ಇದು ದೇವ್ರಂದ ಹೋಗುವಾಗ
ಹಾ
ನನ್ಕಿನ ಒಂದ್ ಐದ ಆರು ವರ್ಷ ಸಣ್ಣವನ
ಹಾ ಏನ್ ಮಾಡ್ದ
ಹ ನಾನ್ ಕಾಲು ಕಾತುಳ ನೋಡ್ಕೊಂಡ ಹೋಗಲ್ಲ ಬೋಳಿ ಮಗನಿ ಅಂದವ
ನಿನಗೆ
ಹಾ ನನ್ಗೆ ಅಂದ ಏನ್ ಮಾಡತ ನಾನು ಸಿಟ್ಟ ತಾಳಿಲ್ಲ
ಸೀದ ತಲೆ ಬ್ಯಾಗ ತಗೊಂಡು ಹೊಡೆದ್ ಬಿಡ್ಬೇಕು
ಏನ್ ಮಾಡ್ತಿವಿ ಸುಮ್ಮನೆ ಅವ ಎಲ್ಲಾ ಜಗಳ ಹೌದಿಲ್ಲ
ಅಮ್ಮ ಸ ವಯಸ್ಸು ಇರರ್ತೈತಿ ಅವನ್ ತಪ್ಪ ಸಾವನ್ನೆಲ್ಲ ಇದ್ರಾ ಹೆಂಗ ಆಗತ್ತೆಲ್ಲ ಮತ್ತೆ
ನಾನ ಬ್ಲೇಮ್ ಮಾಡಿದ ಅಂದ್ರ ಅವನಿ ನನ್ ಏನ್ ವ್ಯತ್ಯಾಸ ಹೇಳ
ಹಾ ಬರಬರ ನೀವು ಏನೋ ತಿಳುವಳ್ಕಿದಾರ ಬಿಟ್ಟಿದೀರ ನಮ್ಮ
ಏನ್ ಮಾಡ್ಲ್ಲ ನಾವು ಅಲ್ಲಿ ಲಾಟ್ರ ದಾಗ ಕೆಲವು ಹುಡುಗರು ಸಿಗರೇಟ್ ಹೊಡಿಯದು ಅದು ಹೊಡಿಯೋದು
ಹಾ ಈ ತರ ಮಾಡುವ ಬಹಳಷ್ಟು ಜನ ಇದಾರೆ
ಪೂರಾ ನಮ ಗ್ರಾಮ ಪೂರಾ ಕೆಟ್ ಬಿಟ್ಟದ್ರೀ ಈಗೆಲ್ಲ
ಏನ್ ಮಾಡ್ತ್ರಿ ಎಲ್ಲಾ ಶಿಕ್ಷಣ ಕೊರತೆ ಬಾಳದ್ರಿ ಅವಊರಲ್ಲಿ
ಬೇಜನ್ ದುಡ್ಡು ಆಡ್ತಿದ ಅಲ್ಲ ಆ ದುಡ್ಡು ನ ಕೆ
ಹುಡುಗರು ಇವಾಗೆ ದುಡಿತಾ ಇದ್ದಾರೆ ಬೆಳಗಾರ ಆಗಲ ರಾತ್ರಿ ಅಂತ
ಆ ದುಡ್ಡು ನಮ್ ಊರ್ನ ಕೆಳಿಸಿಡ್ಲತ್ತದ್ರೆ ಒಂದು ಒಳ್ಳೆ ಕೆಲ್ಸಕ್ಕೆ ದುಡ್ಡು ಉಪಯೋಗ ಆಗ್ತಲ್ರ ಅದು ಬೇರೆ ಬೇರೆ ಕೆಲಸಕ್ಕೆ ಉಪಯೋಗ ಆಗ್ಲ
ಇವಕ್ ಈಗ ನೋಡ್ರಿ ನನ್ನ ಸಣ್ಚುಕಳು ಇವಾಗೆ ದುಡ್ಡು ಅವತ್ ಒಂದ ದಿನ ರಾತ್ರಿನೇ ಖರ್ಚು ಮಾಡ್ತಾರೀ.
ಹ ಹೌದೌದು ಅವ್ರಿಗೆ ದುಡ್ಡಿನ ವ್ಯಾಲ್ಯೂ ಗೊತ್ತಿದ್ರಲ್ಲಷ್ಟ.
ಗೊತ್ತಿಲ್ರಿ ಗೊತ್ತಲ್ರಿ ಮನಿ ಜವಾಬ್ದಾರಿ ಪೇಟ್ಟ ಬಿದ್ದಿಲ್ರಿ ಅವ್ರಿಗೆ.
ಹೌದಾ ಬರೋಬರಿ ಆಯ್ತಿ ಬರೋಬರಿ ಆಯ್ತಿ ಎಲ್ಲಾ. ಮತ್ತ ಅವ್ರಿಗೆ ಏನ್ ಮಾಡಾಕಿಲ್ಲ ನಡ ಮಧ್ಯಾಹ್ನಕ ಹೋಗ್ತವ.
ತಂದೆ ತಾಯಿಗಳು ಚಂದ್ ನನ್ ಮಗ ಓದ್ತನ ಅಂತ ಬಿಟ್ರ ಈ ತರ ಮಾಡ್ರಿ ಮಾಡೋದಾಗಲ್ಲ ಅವ್ರಿಂದ.
ತಂದೆ ಮೊದ್ಲಿ ತಂದೆ ತಾಯಿ ಸರಿ ಇದ್ರ ಮಕ್ಕಳು ಇದ ತರ ಆಗ್ತಿರ್ಲಲ್ರಿ.
ಹ ಇಲ್ರರಿ ಕೆಲೋಬ್ಬ್ರು ಸವಾಸ ದೋಸ ಎಲ್ಲಸಿಂಧ್ ಹೋತ್ರಿ.
ಅತ್ಲೆ. ಇವಾಗ ಹೋಗ ನೋಡ್ರಿ ಹೋದ್ ತಕ್ಷಣನ ಗೊತ್ತಾಗಸಿಂಧ ಅವ್ರಿಗೆ ಎಲ್ಲಿ ಇಡ್ಬೇಕಾಗಿತ್ತ ಅಲ್ಲಿ ಇದ್ರ ನಾಲ್ಕ್ ಒದೇ ಹಾಕಿ
ಕೆಲೊಬ್ರೀ ಸಾಲಿಲಗಳು ಸಾಲಿನ ಓದಿರಲ್ರರಿ ಪಾಪ ಅವಿ ಏನ್ ಮಾಡ್ಬೇಕ್ರೀ
ನ ನೋಡ್ರ ಸಾಲಿ ಓದಿಲ್ಲ ಅನ್ನೋದು ತಪ್ಪು ಈವ ಸಾಲಿ ಓದಲಾರ್ರೆ ಏನೇನೋ ಮಾಡಿದಿದ್ದಾರೆ ಇವಾಗ ನಮ್ಮ್ ದೇಶದ ಪ್ರಮ್ ಮಿನಿಸ್ಟರ್ ಸೈನ್ಸ ಕೂಡ ಪಾಸ್ ಆಗ ಇವತ್ತು ಆಲಕ ತಿಲ್ಲ ದೇಶನ
ಕೆಲೊಬ್ರು ಒಕ್ಕಲ್ ತನ ಮಾಡಕಂತಸ್ ಮಕ್ಕಳ ಬಗ್ಗೆ ಸ್ವಲ್ಪ ಅಷ್ಟೊಂದು ಕಾಳಜಿ ವಹಿಸಿರಲ್ಲ ಎ ಮಗ ಏನಿದ್ರರು ಚಂದ ಮಾಡ್ತಾನ ಬಿಡುಪಾ.